ಹಲೋ
ಆರಾಮದಿರ ಬ್ರೊ
ಆಬ್ರೊ ನೀವು
ಹ್ಮು ಆರಾಮದಿವಿ ಏನ್ ಮಾಡ್ತಿದಿರಾ ಸುಮ್ನೆ ಕೂತಿದ್ದೆ ಸುಮ್ನೆ ಅಂಗೆ ಕೂತಿದ್ದೆ ನೀವು
ನಾವು ಎಲ್ಲಿಬ್ರೋ ಎಕ್ಸಾಮ್ ಮುಗಿತು
ಹಾ
ಇವತ್ತೆಲ್ಲಾ ಮುಗಿದ್ವು ನಿಮ್ಮನೆಗೊಳ್ಬೇಕು
ಹೌದಾ
ಹ್ಮು
ಹ್ಮು ಅದೇ
ಮತ್ತೇನ್ ಬ್ರೋ
ನೀವೇ ಹೇಳ್ಬೇಕು ಎಲ್ಲ ಆಯ್ತಾ ಊಟ?
ಊಟ ಆಯ್ತು ಬ್ರೋ ಅನ್ನ ಸಾರು ಜಸ್ಟ್ ಆಯ್ತು.
ನಿಮ್ದಾಯ್ತ ಊಟ?
ನಮ್ದು ಇಲ್ಲ ಬ್ರೋ ಇನ್ನ ಮಾಡಬೇಕು.
ಹ್ಮ್ ಹಾಸ್ಟ್ಲಾಗಿದ್ದೀರಾ?
ಹ್ಮ್ ಇಲ್ಲೇ ಹಾಸ್ಟೆಲಲ್ಲಿದ್ದೆ.
ಮತ್ತೆ ಊರಿಗೆ ಯಾವಾಗ್ ಹೋಗ್ತಿರಾ ಬ್ರೋ?
ಅವರಿಗೆ ಇನ್ನೊಂದೆ ಎರಡು ದಿನದಲ್ಲಿ ಲೇಟ್ ಸ್ವಲ್ಪ ಕೆಲಸ ಐತೆ.
ಹ್ಮ್ ಹ್ಮ್
ಅದ್ನ ಮುಗುಸ್ಕೊಂಡು ಹೋಗಬೇಕು.
ಸರಿ ಬ್ರೋ ಆಯ್ತು ಹೋಗಿ ನಾನು ಒಲ್ಟೆ ಇಬ್ರೋ ನಾಳೆ ಹೋಗೋಣಂತ ಇವಾಗ ಹೋದ್ರು ಒಂದ ಸ್ವಲ್ಪ ನೈಟ್ ಆಗುತ್ತೆ ಹೋಗೋದು.
ಹೌದಾ ಹ್ಮ ಡೇ ಟೈಮ್ ಅಲ್ಲೆ ಹೋಗಿ ಹಂಗಾರೆ
ಹ್ಮ್ ಬೆಳ ಬೆಳಗ್ಗೆ ಹೋಗೋಣ ಅಂತ ಬ್ರೋ ಬೆಳ ಬೆಳ್ಳಗೆ ಎದ್ದ್ ಹೋಗ್ತನಿ.
ಅದೇ ಅದೇ ಅದೇ
ಹ್ಮ್ ಅದೇ ಅದಿಕ್ಕೇ ಇನ್ ಏನ್ ಮಾಡೋಣ ಅಂತ ಬ್ರೋ
ಹೇಳ್ಬೇಕು ಎಲ್ಲ ನೀವೆ.
ನಾನ್ ಇಲ್ ಮನೆಗ ಗಿನೆ ಊರಾಗ್ ಏನಾನ್ ಮಾಡಣ ಅಂತ ಬ್ರೋ
ಇಗೆನು ಮಾಡ್ತಿರೋ?
ಹ್ಮ್ ನಿಮ್ ಮನೆಗಡೆ ಕೆಲ್ಸ ಮಾಡೋದು ಎರಡ್ ತಿಂಗ್ಳ್ ರಜಾ ಇದೇ ಬ್ರೋ
ಎರಡು ತಿಂಗಳು ರಜೆ ಕೊಟ್ಟವ್ರ ಇವಾಗೇನಕ್ಕೆ
ಆಯ್ತಲ್ಲ ನಮ್ದು ಫೋರ್ಸ್ ಸೇಮ್
ಹ್ಮ್ ಅದಕ್ಕೆ ಎರಡು ತಿಂಗಳು ರಜಾನ ಅದಿಕ್ಕೆ ಎರಡ್ ತಿಂಗ್ಳು ರಜಾನ.
ಹ್ಮ್ ಮಂದಿ ಎಲ್ಲಿ ಇನ್ನ ಈ ಸೆಪ್ಟೆಂಬರ್ಗೆ ಸ್ಟಾರ್ಟು ಕಾಲೇಜು.
ಹೌದಾ ಹ್ಞೂ ಹ್ಞೂ ಹ್ಞೂ ಅದೇ
ಮತ್ತೆ
ಹೇಳ್ಬೇಕೆಲ್ಲ
ಇಲ್ಲಿ ತುಂಬಾ ಧ್ಯಾನ ಮಾಡ್ಬಿಡಿದ್ರಲ್ಲ ಬ್ರೋ
ಅಯ್ಯೋ ಅಂಗೇ ಸುಮ್ಮನೆ ಏನೋ ನೆನ್ಪಾದ್ರಿ
ಹಾ
ಏನೋ ಅಂಗೆ ನೆನಪಾದ್ರಿ
ಹೌದಾ
ಹ್ಮ ಹಂಗೆ ಮಾಡ್
ಎಲ್ಲಿ ಮನೆ ನಾ ಬ್ರೋ ನೀವು ಸೂರ್ಯಕಾಂತಿ ಹಾಕಿದೀರ ಬ್ರೋ ಬೀಜ ಅದು
ಹ್ಮ್ ಹಾಕಿದ್ವಿ
ನನಗ ಅದ್ರ ಬಗ್ಗೆ ಗೊತ್ತ ಆದ್ರ ಮನೆಯಲ್ಲ ಸ್ವಲ್ಪ ಹೊಲ್ದಾಗ ಹಾಕಣ ಅಂತ ಬ್ರೋ
ಹಾಕಿ ಹಾಕಿ
ಹ್ಮ್ ಅಮೌಂಟ್ ಎಷ್ಟ್ ಬಿಳ್ಬೋದು ಬ್ರೊ
ಎಷ್ಟೇ ಕಡೆಗ ಆಕ್ತೀರಾ
ಎಲ್ಲು ಒಂದು ಎಕ್ಕರೆ
ಒಂದ್ ಎಕರೆಗ ಅದು ಯಾವತರ ಅರ್ಧ ಎಕರೆಗೆಲ್ಲ ಹಾಕಕ್ ಹೋಗ್ಬಿಡಿ
ಹ್ಮ್ ಹ್ಮ್
ಹಾಕಿರೊ ಒಂದು ಎಕರೆಗಾದ್ರೂ ಹಾಕಿ
ಹ್ಮ್ ಹ್ಮ್
ಅದು ಒಂದ ಅಂದ್ರೆ ನೀವು. ಏನು ಟ್ಯಾಕ್ಟ್ರ ಅಲ್ಲಿ ಬಿತ್ತಿಸ್ತೀರಾ ಅಥವಾ ಏನು ಲೇಬರ್ ಕರ್ಕೊಂಡ್ ಹೋಗಿ ಊರಿಸ್ತೀರಾ. ಬಿಜಾ.
ಈ ಟ್ಯಾಕ್ಟ್ರಲ್ಲಿ ಅಲ್ಲೇ ಬಿತ್ತಿಸೋಣ ಬ್ರೋ ಸುಮ್ನೆ ರಿಸ್ಕ್ ಆಗಲ್ವಲ್ಲ.
ಇಲ್ಲ ಇನ್ನೊಂದ ಏನಾಗುತ್ತೆ ಟ್ಯಾಕ್ಟರ್ಲ್ ಆದ್ರೆ.
ಹಾ ಹಾ
ಈ ಕೋರ್ಗಯಲ್ಲಿ ಹಲರ್ ಇರ್ತವಲ್ಲಾ ನೋಡ್ರ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಬೀಜನ್ನ ಈ ಮಾಡ ಸಪ್ಲೈ ಮಾಡ್ಸ ಇರ್ತವ ಪೈಪ್. ಪ್ಪಿಗೆ.
ಹಾ ಬ್ರೋ
ಅದ್ರಲ್ಲೆಲ್ಲಾ ಈ ಬೀಜ ಸೂರ್ಯಕಾಂತಿ ಬೀಜ ಉದ್ದ ಇರುತ್ತೆ ಇದು ಸ್ವಲ್ಪ ಹಿಂಗೆ.
ಹ್ಮ ಹ್ಮ್
ಹಂಗ ಏ ಮಾಡ್ತದ್ರ ಬ್ಲಾಕ್ ಹಾಗಿಬಿಡುತೆ ಅದು
ಹಾ ಹಾ
ಅ ಮತ್ತೆ ಬೀಜ ಬೇರೆ ಬೀಜ ತಗಳಕ್ಕೂ ಸ್ಪೇಸ್ ಇರಲ್ಲ ಜೊತೆಗೆ. ಕೆಳಗಡೆನುೂ ಪೈಪ್ಗೂ ಸಪ್ಲೈ ಆಗಲ್ವಲ್ಲ ಹಂಗಾಗಿ ಸ್ಟೆಕ್ ಆಗ್ಬಿಡ್ರೆ ಕಷ್ಟ.
ಹ್ಮ್
ಆ ಜೊತೆಯಲ್ಲಿ ನಿಮಗ್ ಬೀಜನೂ ಜಾಸ್ತಿ ಬೇಕಾಗುತ್ತೆ ಅಂತ ಟೈಮ್ಲ್ಲಿ. ನಮ ಕೆಲ್ಸ ಮಾಡಿ ಲೇಬರ್ ಕರ್ಕೊಂಡ್ ಹೋಗಿ ಊರ್ಸ್ಬಿಡಿ ಈ ಹದ್ನೆಂಟು ಇಂಚ್ ಹೆಚ್ಚಿಗೆ ದಾಯ ಎಲ್ಲ ಹೊಡೆದ್ಬಿಟ್ಟು ಹೊಲ್ದಲ್ಲಿ ಒನ್ ಲೈನ್ ಟೂ ಲೈನ್. ಅದು ಟ್ಯಾಕ್ಟರ್ಲ್ ಆದ್ರ ಹಾಕಿ ಎತ್ತಲ್ ಆದ್ರ ಹಾಕಿ.
ಬ್ರೋ
ಹದ್ನೆಂಟು ಇಂಚಿಗೆ ದಾಯನೆೆಲ್ಲಾ ಹಾಕ್ಬಿಡ್ರಿಲೈನ್ ಮಾಡ್ಬಿಡಿ ಟ್ಯಾಕ್ಟರ್ ತಗೊಂಡ ಹೋಗಿ. ತಂಡೋಗಿ ಮಾಡಿ ಗೊಬ್ಬ್ರ ಎಲ್ಲ ಹಾಕಿ ಲೇಬರ್ ಕರ್ಕೊಂಡೋಗಿ ಬೀಜ ಉರ್ಸ್ಬಿಡಿ.
ಹ್ಮ್ ಹ್ಮ್
ಚೆನ್ನಾಗಿ ಬರುತ್ತೆ ಅದು.
ಅದೇ ಮಾಡ್ಬೇಕಾದ ಹೆಂಗಗೆ ಹೆಂಗೆ ನಂಗ ಒಂದ್ ಸ್ವಲ್ಪ ಗೊತ್ತಿಲ್ಲಾ ನೀನ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲಾ.
ಅದ್ ಹೆಂಗೆ ಅಂದ್ರೆ ಈ ಬೀಜ ತರ್ತೀವಲ್ಲ. ಈ ಅದರಲ್ಲಿ ಬೀಜಗಳು ಸುಮಾರು ಟೈಪ್ ಇದಾವೆ ಬ್ರೋ
ಹಾ ಬ್ರೋ
ಎರಡು ಸಾವಿರದ ಒಂದು ನೂರು ರೂಪಾಯಿ ಒಂದು ಪ್ಯಾಕ್ ಇರುತ್ತೆ ಪ್ಯಾಕೆಟ್ ಇರುತ್ತೆ ಅವರು ಅದು.
ಹಾ ಹಾ
ನಾಲ್ಕು ಕೆ ಜಿ ನೆಟ್ ವೇಟ್ ಇರುತ್ತೆ ಅದು.
ಹ್ಮ ಹ್ಮ
ಹ ಅದ ತಗೊ ಬಂದ್ರೆ ಒಂದ್ ಎಕರೆ ಒಂದ್ ಹೋಗುತ್ತೆ ಅದು ಲೇಬರ್ ಕರ್ಕೊಂಡೊಂಬಂದ ಎಲ್ಲ ಊರ್ಸಿದ್ರೆ.
ಹಾ ಹಾ ಬ್ರೋ
ಫ್ರಮ್ ಸೀಟ್ ಟು ಸೀಡು ಮಿನಿಮಮು. ಒನ್ ಫೀಟ್ ರೇಂಜ್ ಆಪ್ ಇರ್ಬೇಕು ಬ್ರೋ ಅದು.
ಹ್ಮ್
ಆ ಬೀಜ ಊರಿದ್ಮೇಲೆ ಒಂದು ಆರರಿಂದ ಏಳ ದಿನಕ್ಕೆ ಹುಟ್ಟುತ್ತದು ನೀರು ಎಲ್ಲ ಕರೆಕ್ಟ್ ತಗಿದಾಗಿ ಸಫಿಷಿಯೆಂಟ್ ಆಗಿದ್ದಾಗ
ಹ ಒಂದೆ ಚಿಗ್ರುತೆೆ ಅಂತ ಹೇಳ್ತಿದೀರಾ
ಬೀಜ ಮಳಕೆ ಹೊಡ್ದ ಗಿಡ ಆ ಬರ್ಬೇಕಲ್ಲ
ಹ್ಮ್ ಹ್ಮ
ಒಂದ್ ಏಳು ದಿನ ಹಂಗೆಲ್ಲ ಬರುತ್ತೆ
ಹಾ
ಏನು ಸೌಂಡ್ ಬರ್ತಾ ಇದೆ
ಅ ಹಲೋ
ಹಲೋ
ಇವಾಗ
ಹಾ ಇವಾಗಿಲ್ಲ ಹೇಳಿ
ಹ್ಮ್ ಅದೇ ಬ್ರೋ
ಅದೇ ಹೆಂಗೆ ಏಳು ದಿನಕ್ಕೆ ಹಂಗೆ ಎಲ್ಲ ಬರುತ್ತಾ
ಹ್ಮ್ ಹ್ಮ್
ಬಂದಾದ್ಮೇಲೆ ಒಂದ್ ಇಪ್ಪತ್ ದಿನ ದವರೆಗೂ ಅದ ನೀ ಮಳೆ ಬರ್ದೆೇ ಹೋದ್ರು ನೀರ್ ಕುಡ್ದೇ ಹೋದ್ರು ನಡೆ ಮತ್ತು
ಹ್ಮ್ ಹ್ಮ
ಒಂದ್ ಇಪ್ಪತ್ತು ದಿನ ಆದ್ಮೇಲೆ ಎಡ ಕುಂಟೆ ಹೊಡಿಬೇಕು
ಅಂದ್ರೆ ನಾವು ಹಕ್ ಹಾಕ್ತಿವಿ ಅಂತ ಹೇಳ್ದಲ್ಲಾ ಬ್ರೋ
ಹಾ ಹಾಕಿದ್ಮೇಲೆ
ಆ ಜಾಗದಲ್ಲಿ ಬೋರ್ ಇಲ್ಲ ಇನ್ ಟ್ಯಾಂಕರೇ ತರ್ಸು ಮಾಡಿಸ್ಬೇಕಷ್ಟೇ
ಇಲ್ಲ ಮಳೆ ಮಳೆಗಾಲದಲ್ಲಿ ಬರುತ್ತಲ್ಲ ಮಳೆ ಬರುತ್ತಲ್ಲ
ಹ್ಮ್ ಈ ಬರ್ ಅಂದ್ರೆ ಬ್ರೋ ಈಗ ಅಂದ್ರೆ ಯಾವತರ ಅಂದ್ರೆ ಈ ಎಫಿಶಿಯೆಂಟ್ ಆಗಿ ಇಲ್ವಲ್ಲ ಅಂದ್ರೆ ಈಗ ನ ಬೇರೆ ಟೈಮ ಅಲ್ಲಿ ಮಳೆ ಬರಲ್ಲಲ್ ಅಲ್ಲ
ಇನ್ನೊಂದ ಏನಾಗುತ್ತೆ ಗೊತ್ತಾ ಈ ಸೂರ್ಯಕಾಂತಿ ಹೆಂಗೆ ಅಂದ್ರೆ
ಹ್ಮ್
ಸ್ಟಾರ್ಟಿಂಗ್ ಅಲ್ಲಿ ಹುಟ್ಟಿದಾಗ ಒಂದ್ಸಲ ಕರೆಕ್ಟ್ ಆಗಿ ಮಳೆ ಆದ್ರೆ
ಹ್ಮ್ ಹ್ಮ್
ಗಿಡ ಆಗುತ್ತೆ ಬ್ರೋ ಮಳಕೆ ಬಂದು ಬೀಜ
ಹ್ಮ ಹ್
ಅದಾದ್ಮೇಲೆ ಅದು ಇನ್ನು ಒಂದ್ಸಲ ಮಳೆ ಬಂದ್ರೆ ಸಾಕು ಜೊತೆಗೆ ಚಳಿಗಾಲದೆಲ್ಲ ಚಳಿ ಬರುತ್ತಲ್ಲ ಈ ಇದು ಇಬ್ಬನಿ ಅಂತ ಬೀಳುತ್ತೆ ಗೊತ್ತ ತ್ತಾ ಅದಕ್ಕೆ ಎಲ್ಲಾ ಗ್ರೋತ್ ಆಗ್ಬಿಡುತ್ತೆ ಅದು ಸೂರ್ಯಕಾಂತಿ
ಹ್ಮ್ ಹ್ಮ್
ಹಂಗೆ ಜೊತೆಗೆ ಮಳೆಗಾಲದಲ್ಲಿ ಹಾಕಿದ್ರೆ ಹೆಂಗೆ ಆಗುತ್ತೆ ಅಂದ್ರೆ ಈ ಕರೆಕ್ಟ್ ಅಲ್ಲಿ ಹೂಳ್ಳಿ ಇರುತ್ತಲ್ಲ ಅಂದ್ರೆ ಈ ತೆನೆ ಆಗ್ಬೇಕಲ್ಲ ತೆನೆ ಹೂತಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಏನಾದ್ರು ಮಳೆ ಬಂದ್ರೆ ಅದು ಹೆಂಗೆ ಅಂದ್ರೆ ಬ್ರೋ ಅದು ಯೂನಿಸೆಕ್ಸುಲ್ ಪ್ಲಾಂಟ್ ಅದು
ಹ್ಮ್ ಹ್ಮ್
ಅದ್ ಬೀಸೆಕ್ಚುವಲ್ ಅಲ್ಲ ಅದ್ರಲ್ಲಿ ಒಂದು ಪೌಡರ್ ಇರುತ್ತೆ
ಹ್ಮ್
ಹ ಯೆಲ್ಲೋ ಇಶ್ ಕಲರ್ ಪೌಡ್ರರ್ ಅದು ಪಾಲಿನೇಷನ್ ಆಗ್ಬೇಕು ಅವು ಇವು ಇನ್ಸೆಕ್ಟ್ ಸೊ ಇವು ಬಂದು ಕೂಡ್ತಾವಲ್ಲ ಅದ್ರೂ ಮುಖಾಂತರ ಏನಾಗುತ್ತೆ ಪಾಲಿನೇಷನ್ ಆಕತ್ತ ಅದು. ಅದಾಗಿ ನಿಮ್ಗೆ ಸೂರ್ಯಕಾಂತಿ ಬೀಜ ಬಿಡೋದು ಅದ್ರೊಳಗೆ ತೆನೆಯಲ್ಲಿ
ಹ್ಮ್ ಹ್ಮ್
ಅಂತ ಟೈಮ್ ಅಲ್ಲಿ ಏನಾದ್ರೂ ಮಳೆ ಬಂದ್ಬಿಟ್ರೆ. ಅದು ಪೌಡರ್ ಎಲ್ಲಾ ಏನಾಗುತ್ತೆ ನೀರಲ್ಲಿ ಹೋಗ್ಬಿಡ್ತದೆ ವ್ಯಾನಿಶ್ ಆಗ್ಬಿಡ್ತದೆ ಪೌಡರ್. ಹ ಟೈಮಲ್ಲಿ ನಿಮಗೆ ಕಾಳು ಕರೆಕ್ಟ್ ಆಗಿ ಬರಲ್ಲ ತೆನೆಯಲ್ಲಿ.
ಹ್ಮ್ ಹ್ಮ್
ಹಂಗಾಗಿ ನೀವು ಚಳಿಗಾಲ ಟೈಮ್ ಅಲ್ಲಿ ಎಲ್ಲಾ ಹಾಕೊಂಡ್ರೆ.
ಹ್ಮ್
ನೀವು ಅದು ಹುಟ್ಟಿದಾಗ ಒಂದ್ಸಲ ಹುಟ್ಬೇಕಾದ್ರೆ ಒಂದ್ಸಲ ನೀರ್ ಕೊಟ್ಟ್ರ ಕರೆಕ್ಟ್ ಆಗಿ ನೀವು ಅದೇನ್ ಟ್ಯಾಂಕರ್ ಅಥವಾ ಮಳೆನೋ
ಹಾ ಹಾ
ಹಾ ಅಂತ ಟೈಮಲ್ಲಿ ಒಂದ್ಸಲ ಕೊಟ್ರೆ ಸಾಕು ಜೊತೆಗೆ ಇದಾಗತ್ತೆ ಅದು. ಚಳಿಗೆಲ್ಲ ಬಂದ್ ಬಿಡುತ್ತೆ ಅದ್ರ ಡ್ಯೂರೇಷನ್ ನೈಂಟಿ ಡೇಸ್ ಚಿಗೆಲ್ಲ ಬರುತ್ತೆ ಬ್ರೋ ಅದು ಹ
ಹ್ಮ್ ಹ್ಮ್ ಮತ್ತೆ
ಡಿಸ್ಟಾರ್ಬೇನ್ಸ್ ಇರಗ್ ಐತೆ ಬ್ರೋ ಅಲ್ಲಿ ಹೊರಗಡೆ ಇದ್ರಾ
ಹಲೋ ಹ ಬ್ರೋ ಹೇಳಿ.
ಎಲ್ಲಿ ಹೊರಗಡೆ ಹೋಗಿದ್ದೀರಾ ಹಲೋ
ಇವಾಗ ಹ್ಮ್ ಹೊರಗಡೆ ಇದೆ ಹೇಳಿ ಬ್ರೋ ಈಗ
ಅದಕ್ಕೆ ಗಲಾಟೆ ಕೇಳಿಸೈತೆ ಗಲಾಟೆ ಇದೆ ನಾ ಎಲ್ಲೂ ಕೇಳಿಸತೈತೆ.
ನೋಡಿ ಬ್ರೋ ಆಯ್ತು ಒಂದು ಸೆಕೆಂಡ್ ಹಂಗೆ ಇರು.
ಹ
ಒಂದ್ ಸೆಕೆಂಡ್ ಹಂಗೆ ಇರು ಬ್ರೋ.
ಹಾ ಸರಿ
ಹ್ಮ್ ಹ್ಮ್ ಹಲೋ
ಹಲೋ
ಹಲೋ
ಹಾ ಹೇಳಿ ಬ್ರೋ ಕೇಳಿಸೈತಿ ಹೇಳಿ
ಹ್ಮ್ ನೀವ್ ಹೇಳಿ ಬ್ರೋ ನಾವ್ ಏನ್ ಹೇಳ್ತೀರಾ.
ಅದೇ ಹೇಳ್ಬೇಕಲ್ಲ ನೀ ಈತರ ಇರುತ್ತೆ ನೋಡಿ ಹಾಕೊಂಡ್ರೆ ಸೂರ್ಯಕಾಂತಿನ ಹಾಕಿ.
ಹ್ಮ್ ಅದೇ ಹಾಕ್ಬೇಕ್ ಬ್ರೋ
ಯಾವಾಗ ಆತಿ ಇವಾಗ ಇವಾಗ ಹಾಕ್ತೀರಾ ಮಳೆಗಾಲದಲ್ಲಿ ಹಾಗ್ತೀರಾ.
ಹ್ಮ ಇಲ್ಲಿ ಇಲ್ಲಿ ಬ್ರೋ ಮಳೆಗಾಲ ಇವಾಗ ಮಳೆ ಕಮ್ಮಿ ಆಗಿದೆ.
ಹೆವಿ ಡಿಸ್ಟರ್ಬನ್ಸ್ ಇದೆ ಬ್ರೋ ಏನೂ ಸರಿಯಾಗಿ ಕೇಳಿಸ್ತಾನೆ ಇಲ್ಲ.
ಇವಾಗ ಹಾಕೋಬೇಕು ಮುಂದೆ ನೋಡ್ಬೇಕು ಹ್ಮ್
ಹ್ಮ್ ಅದೇ
ಹ್ಮ್ ಏನ್ ಮಾಡನೋ ಬ್ರೋ ಮನೇಲಿ ಮನೇಲಿ ಹಾಕ್ತೀನಿ ಅಂತೀರು ಫಸ್ಟ್ ಟೈಮ್.
ಹ್ಮ್ ಹಾಕಿ ಹಾಕಿ ಹಾಕಿ
ಟ್ರೈ ಮಾಡಿಲ್ಲ ಬ್ರೋ ನಾವು
ಏನು ಸೂರ್ಯಕಾಂತಿನ ಹ್ಮ್ ಹ್ಮ್
ನಮ್ ನಮ್ ಸೈಡ್ ಎಲ್ಲಾ ಬರಿ ತೆಂಗು, ರಾಗಿ, ಬರಿ ಇದೆ ಗೋದಿ
ಹುಂ
ಬರಿ ಅಡಕಿವು ಜಾಸ್ತಿ ಈಗ ಬರೀ ಕಡ್ಲೆಕಾಯಿ, ತೆಂಗು, ಅಡಿಕೆ ಈ ಗುಣಷೆ ಮರಾ
ಹೌದು ಹೌದು ಅವನು ಅಂದ್ರೆ ನಿಮಲ್ಲಿ ಅಂದ್ರೆ ನಮವು ಈಗ ಕಂಟಿನ್ಯೂಸ್ ಆಗಿ ನೀರುಗಳ ಬರಲ್ಲ ಬೊರಲ್ಲಿ ಮಳೆ ಹೋದ್ ಲ್ಲ ಹೋಗ್ಬಿಡ್ತಾರೆ ಅ ಒಂದೊಂದು ವರ್ಷ ಹೋದ್ರಲ್ಲಾ
ಹುಂ
ಹಂಗಾಗಿ ನಾವು ಸ್ಥೀರ ಪಲ್ಲ ಹಾಕಲ್ಲ ಅದ ಅಡಿಕೆ ತೆಂಗು ಈ ಉನ್ಸೆ ಆತರ ಎಲ್ಲಾ ಹಂಗಾಗಿ ನಾವು ಮಳೆ ಆಶ್ರಿತ ಪ್ರದೇಶಗಳು ನಮು ಎಲ್ಲಾ
ಹಾ ಹಾ
ಮಾಡ್ತೀನವಿ ಮೆಕ್ಕೆೆಜೋಳ ಹಾರಿ ಸೂರ್ಯ ಕಾಂತಿ
ಹುಂ
ಕಡ್ಲೆಕಾಯಿ ಇಂಥ ಎಲ್ಲಾ ಹಾಕತ್ತವಿ
ದೇವ್ರ ನಾನು ಸ್ವಲ್ಪ ಕೇಳ ನಿಂಗೆಲ್ಲ ಗೊತ್ತಿರುತ್ತಲ್ಲಾ
ಮಾಡಿ ಏನ
ನಂಗದ್ರ ಎಷ್ಟ ಬೀಜ ಅಂತನ ಗೊತ್ತಿಲ್ಲಾ ಯಾವ್ ತರಾ ಇರ್ತದೆ ಅಂತ
ಅದೇ ಇಲ್ಲ ಹೇಳ್ನಲ್ಲ ನಾಲ್ಕ ಕೆ ಜಿ ಅದು ಪ್ಯಾಕ್ ಬರುತ್ತೆ ಅದ ಎರಡ್ ಸಾವಿರದ ಎರಡ್ ಸಾವಿರ ಒಂದನೂರ ಇರುತ್ತೆ ಹ
ನೋಡ್ತೀ ನಾನು ಒಂದಸಲಿ ಬೀಜ ಅಣೋ ಟೈಮ ಎಲ್ಲಾ ನಿ ಒಂದಸಲ ಫೋನ್ ಮಾಡತನಿ
ಹಾ ಸರಿ ನಾನ್ ಫೋನ್ ಮಾಡು ಬರ್ತೀನಿ ಹುಂ
ಅಷ್ಟತೇ ನನ್ನ ನಾನು ಹೊರಗಡೆ ಹೋಗ್ತೀನಿ
ಯಾವ ಈವಾ ಹೊಟಿರಾ
ಮುಂದ ಹೋಗಕ್ ಮಾಡ್ತಂತ
ಹುಂ ಸರಿ ಆಯ್ತು ಹೋಗ ಬನ್ನಿ ಆಯ್ತು